ಹಲೋ ಹಾ
ಏನಮ್ಮಾ ಮಾಡ್ತಿದ್ದೀಯಾ?
ಏನಿಲ್ಲ ಸುಮ್ನೆ ಕೂತಿದಿನಿ, ನೀವು?
ನಾವು ನಾಷ್ಟ ಮಾಡ್ತಿದ್ದೀವಿ.
ಆವ್.
ನಿಮ್ದು, ಊಟ?
ನಂದು ನಾಷ್ಟ ಆಗ್ಯದ್ ಊಟ ಇನ್ನ ಇಲ್ಲ.
ಮಧ್ಯಾಹ್ನ ಆಯ್ತಲ್ಲಾ?
ಹ್ಮು ಮಧ್ಯಾಹ್ನ ಆಯ್ತ್ ಇನ್ನ ಮಾಡ್ಬೇಕು ಆಮೇಲೆ ಹ್ಮ್ ನಿಮ್ದ್ಯಾಕ್ ಇಷ್ಟ್ ಲೇಟು?
ಲೇಟಾಗ್ ಎದ್ವಿ ಇವತ್ತೂ ರಜೆ ಅಂತ.
ಹಾ. ಹ್ಮ್
ರಜೆ ಇದ್ದಾಗೆಲ್ಲ ಹಿಂಗೆ.
ಹ್ಮ್
ಉಪ್ಪಿಟ್ಟು
ಹ್ಮ ಉಪ್ಪಿಟ್ ಹೆಂಗ್ ಅವ್ನ
ನೀವೇನ್ ಮಾಡಿದ್ರಿ.
ನಾವ್ ಇಡ್ಲಿ ಮಾಡಿದ್ವಿ.
ಹ್ಮ್ ಹ್ಮ್
ಹ್ಮ್ ಉಪ್ಪಿಟ್ ಹೆಂಗ್ ಮಾಡ್ಬೇಕು.
ಉಪ್ಪಿಟ್ಟು ರವೆ ತಗೊಂಡು ಹುರ್ಕೋಬೇಕು ಫಸ್ ತು ಆಮೇಲೆ ಈರುಳ್ಳಿ ಮೆಣಸಿನಕಾಯಿ ಟೊಮೆಟೊ ಬೇಕಿದ್ರೆ ಹಾಕೊಳ್ಳೋದು ಇಲ್ಲಾಂದ್ರೆ ಇಲ್ಲ
ಹ್ಮ
ಎಲ್ಲಾ ಒಗ್ಗರಣೆ ಹಾಕ್ಬಿಟ್ಟು ನೀರ್ ಹಾಕಿ ನೀರು ಕುದ್ದಿದ್ದಾದ್ಮೇಲೆ ರವೆ ಹಾಕಿ ಮುಚ್ಚಿಟ್ರೆ ರೆಡಿ ಉಪ್ಪಿಟ್ಟು ಸವಿಯಲ್ಲೂ ಸ್ಧ ಇಡ್ಲಿ ಹೆಂಗ ಮಾಡ್ದ ನೀನು
ನಾನ್ ಮಾಡಿಲ್ಲ ನಮ್ಮ ಮಾಮಿ ಮಾಡಿದ್ರು ಅಂದ್ರರು ನಾ ಬರತ್ತ ಹೇಳ್ತೀನಿ ಫಸ್ಟ್ ಇಡ್ಲಿರಾವ ಕಡೆ ಬರ್ ಅದು ಅದು ತಗೊಂಡ್ ಬಂದಬೇಕ ಹಾ
ನೀ
ನಮಗೆ ಎಷ್ಟು ಬೇಕಾಗತದೆ ಅಷ್ಟು ಇನ್ನ ನೀಡಡ್ಬೇಕು ಫಸ್ಟ್ ತೊಳೆದು
ಹ್ಮ್
ಮತ್ತೆ ಉದ್ದಿನ ಬೇಳೆ ನೇನೀಡಿಬೇಕು ಇ ನ ನನ ಇಟ್ಟು ಆ ಬೆಳಗ್ಗೆ ನೇನೀ ಇಡ್ಬೇಕು ಅದ ಚುಸ್ತು ಇದು ಉದಿನ ಬೇಳೆ ಅಷ್ಟೇ ಬೆಳಿಗ್ಗೆಏನ್ ಇಡ್ಬೇಕು ಅದು ರವೆ ರಾತ್ ತ್ತನ ಹಾಕೋಬೇಕು
ಹ್ಮ್
ಬೇಳೆ ಚೀರ ಹಾಕಿ ಅದ್ರೊಳಗೆ ಮಾಡ್ಬೇಕು ಮಾಡಿ ಇಟ್ಟು ಬೆಳಗ್ಗೆದ್ಮೇಲೆ ಚಟ್ನಿ ಸಾಂಬಾರ್ ಮಾಡಿ ಇಡ್ಲಿ ಇಡ್ಲಿ ಪಾತ್ರೆದಾಗೂ ಇಡ್ಲಿ ಹಾಕಿ ಎಟ್ಬಿಡಬೇಕು ನೀರಾಕಿ ಟ್ಲಿ ಆಗ್ತದ ಆ ಮೇಲೆ ಆಯ್ತು ಹ ಅಷ್ಟೇ
ಹ್ಮ್ ಹ್ಮ್
ಚಟ್ನಿ ಸಾಂಬಾರು ಮಾಡ್ಬೇಕಷ್ಟೇ
ಚಟ್ನಿ ಹೆಂಗ್ ಮಾಡ್ತೀಯಾ
ಸ ಚಿಟ್ ನೀ ಫಸ್ಟ್ ಕುುಟಾಣ ಸೇಂಗಾ ಹ ಹಸಿ ಮೆಣ್ಸಿನ್ ಕಾಯಿ
ಹ್ಮ್
ಹಸಿಮೆಣಸಿನಕಾಯಿ ಉ ಪ್ಪು ಜಿರಿಗಿ
ಹ್ಮ್
ಮಿಕ್ಸಿಗ್ ಹಾಕೋಬೇಕು.
ಹ್ಮ್.
ಮಿಕ್ಸಿಗ್ ಹಾ ಕಂಡು ಆಮೇಲೆ, ಹಲೋ
ಹಾ ಕೇಳ್ಸ್ ತೈತ್ ಹೇಳು.
ಆಮೇಲೆ ಆ ಒಂದ್ ಪಾತ್ರೆದಾಗ ಪಾಣಿ ಹೊಡಿಬೇಕ್ ಅದ್ರನ್ನ.
ಪಾಣಿ ಒಡ್ದು, ಕಡ್ಯಾಕಿಟ್ ಅದ್ರೊಳಗ್ ಮಿಕ್ಸ್ ಮಾಡ್ಬಿಡ್ಬೇಕು. ಫಷ್ಟಿಗ್ ಮಿಕ್ಸಿಗ್ ಕೊಂಡಿರ್ತೀವಲ್ಲ ಅದನ್ ಅದ್ರೊಳಗ್ ಮಿಕ್ಸ್ ಮಾಡಿ ಬಿಡ್ಬೇಕ್ ಕಾಯ್ ಚಟ್ನಿ ರೆಡಿ.
ಸಾಂಬಾರು
ಸಾಂಬಾರು, ಅದಕ್ ಫಷ್ಟು ಬ್ಯಾ ಬ್ಯಾಳಿ ಕುದ್ಸೆ ಕುದಸ್ಬೇಕು. ಕ.
ಹ್ಮ್
ಆಮೇಲ್ಲ ಅದಕ್ಕ ಉಳ್ಳಾಗಡ್ಡಿ ಬಳ್ಳುಳ್ಳಿ ಅದೆಲ್ಲಾ ಹೊ ರೈಸು ಸುಂದರ್ ಇಡ್ಬೇಕು ಮೆಣ್ಸಿನ್ ಕಾಯ್ ಹಾಕ್ತಿರಾ. ಹಾಕ್ಬೋದು ಇಲ್ಲಾಂದ್ರೆ ಪುಡಿ ಖಾರ ಹಾಕ್ಬೋದು.
ಹ್ಮ್
ಹ್ಮ್ ಅವಲ್ಲ ಹೋಳಿ ಆಮೇಲೆ ಫಸ್ಟ್ ಪಾಣಿ ಉರಿಬೇಕು.
ಹ್ಮ್
ಅದು ಬ್ಯಾಳಿನ ಹಾಕ್ಬೇ ಕ್ಕ ಆಮೇಲ್ ಉಪ್ಪು ಖಾರ ಮಸಾಲಿ ಅದೆಲ್ಲಾ ಹಾಕ್ಬೇಕು.
ನೀವ್ ಅದೇನ್ ಪುಡಿ ಕಾರ ಮನೆಲ್ಲೇ ಮಾಡೋದ.
ಆ
ಪುಡಿ ಖಾರ ಅದು ಎಲ್ಲ ಮನೇಲ್ಲೇ ಮಾಡ್ತೀರಾ ಅಂಗಡಿಯಿಂದ ತರ್ತೀರ?
ಇಲ್ಲ ಮೆಣಸಿನಕಾಯಿ ತರ್ತೀವಿ ಅದು ಆಮೇಲ್ ಕುಟ್ಸಕ್ ಕೊಡ್ತೀವಿ.
ಹ್ಮ್ ಹ್ಮ್
ಮನೇಲಿ ಮಾಡಲ್ಲ
ಹ್ಮ್
ಹ್ಮ್ ಅವೆಲ್ಲ ಹಾಕಿ ನೀರ್ ಹಾಕಿ ಕುದ್ಸಕಿಡ್ಬೇಕು.
ಹ್ಮ್
ಇ ಕುದ್ದಾದ್ಮ್ಯಾಗೆ ತೆಗಿಬೇಕು ಮಜಿ ಅಷ್ಟೆ.
ಹ್ಮ್
ಸಾಂಬಾರ್ ರೆಡಿ
ಮತ್ತೇನ್ ಮಾಡ್ತೀರ ಅಂದ್ರೆ ಸ್ಪೆಷಲ್. ಇದು ಏನು ಉಪ್ಪಿಟ್ಟು ಅವಲಕ್ಕಿ ಈ ತರ ಬಿಟ್ಟು.
ಆ ತರ ಬಿಟ್ಟು ಇಷ್ಟೇ ಮಾಡದ್ ನನಗ್ ಇಷ್ಟೇ ಮಾಡಕ್ ಬರುತ್ತೆ.
ಹ್ಮ್
ನಮ ತಂಗಿ ಮಾಡ್ತಾಳ್ ಸ್ಪೆಷಲ್ ಸ್ಪೆಷಲ್.
ಏನೇನ್ ಮಾಡಿಕೊಟ್ಟಿದ್ಲು ನಿಮ್ಗೆ.
ನನಗ ಬೋಂಡ
ಹ್ಮ್
ಅ ಬಜ್ಜಿ
ಹ್ಮ್.
ಮತ್ತೇನಾನ ಮಾಡಿದ್, ಇಲ್ಲ ಗೊತ್ತಿಲ್ಲ.
ಮತ್ತೆ ಮಾಡುವಾಗ ನೋಡಿರಲ್ಲ ನೀನು ಗೊತ್ತಿರುತ್ತಲ್ಲ ಸ್ವಲ್ಪ ಹೆಂಗೆ ಏನು ಅಂತ.
ಚಟ್ನಿ ಮಾಡದಷ್ಟೇ ಗೊತ್ತು ಬೋಂಡಾ ಮಾಡದ್ ಗೊತ್ತಿಲ್ಲ, ಹಿಟ್ ಕಲ್ಸ್ಬೇಕಾಗತ್ತೆ ಏನೇನೊ ಹಿಟ್ಟು
ಹ್ಮ್.
ಮೈದಾ ಹಿಟ್ಟು ಕಲಸ್ಬೇಕು ಸ್ವಲ್ಪ್ ಕಡ್ಲಿ ಹಿಟ್ಟು ಹಾಕ್ಬೇಕು ಜೀರ್ಗಿ ಅಲ್ ಜೀರಿಗೆ ಅಲ್ಲಾ ಅಜ್ವಾಯಿನ್ ಹಾಕ್ಬೇಕು.
ಹ್ಮ್.
ಅಳೂಸ್ ಕಲಸ್ಬೇಕ್ ಅದನ್ನ.
ಹ್ಮ್.
ಕಲಸಿ ಆಮೇಲ್ ಸ್ವಲ್ಪ್ ಹೊತ್ ನೆನಿ ಬಿಡಬೇಕು.
ಹಾ.
ಆಮೇಲೆ ಎಣ್ಣಿ ಒಳಗ್ ಕರಿಬೇಕ್ ಸಣ್ದಾ.
ಹ್ಮು.
ಆಯ್ತ್ ಬೋಂಡ ಆಯ್ತು ಚಟ್ನಿ ಮಾಡ್ಕೋಬೇಕ್ ಕಡೆಗ್
ಅಂದ್ರೇನು ಕೊಬ್ರಿ ಚಟ್ನಿ ಮಾಡ್
ಹಾ ಕೊಬ್ರಿ ಚಟ್ನಿ.
ಹ್ಮುಹು.
ಹ್ಮ.
ಮತ್ತೇನ್ ಸಮಾಚಾರ
ಮತ್ತೇನಿಲ್ಲ ನಿಮ್ಮ ಬಿಸ್ಲು ಇದೆ ಜಗ್ ತೆ ಮಳಿ ಇಲ್ಲ
ಈ ಕಡೆ ಮಳೆ ಬಿಸ್ಲೇನಿಲ್ಲ
ಮಳಿ ಐತಿ ಎನ ಹ್ಮ್ ಹ್ಮ್
ರಾತ್ರಿ ಎಲ್ಲ ಮಳೆ ಬರುತ್ತೆ ಎಷ್ಟೊತ್ತಲ್ಲಿ ಸ್ವಲ್ಪ ಕಡಿಮೆ ಆಗಿರುತ್ತೆ
ಹ್ಮ್
ನಿಮ್ ಕಡೆ ತುಂಬಾ ಬಿಸ್ಲು
ಹ್ಮ್ ತುಂಬ ಬಿಸ್ಲು ಹ್ಮ್ ಅದಿಕ್ಕೆ ಮನೆಗೆ ಇರ್ತವಿ ನಾವ್
ಕಾಲೇಜದು
ಕಾಲೇಜ್ಗೆ ಹೋಗಾಗ ಅಷ್ಟೇ ಹೋಗೋದು ರಜೆ ಇದ್ದಾಗ ಮನೆಗೆ ಎಲ್ಲಿಗ್ ಹೋಗಲ್ವರಗ ಊಟ ಮಾಡದು ಅಡಿಗೆ ಮಾಡದು ಹ್ಮ ಟಿವಿ ನೋಡೋದು ಫೋನ್ ನೋಡೋದು ಆಯ್ತ್ ಮಕ್ಕೊಂಡಬಿಡದು.
ಜಾಸ್ತಿ ಫೋನ್ ನೋಡ್ಬಾರ್ದಲ್ಲ
ನೋಡ್ಬಾರ್ದು ನೋಡಲ್ಲ ಅಷ್ಟೇ ನೋಡೋದು ಸ್ವಲ್ಪ್ ಸ್ವಲ್ಪ.
ಹ್ಮ್ ಹ್ಮ
ಹ್ಮ್
ಅಂದ್ರೂ ಉಪಯೋಗ ಐತೆ ಬಿಡು ಫೋನು ಆದ್ರೂ ಜಾಸ್ತಿ ನೋಡ್ಬಾರ್ದು. ಕಣ್ಣ್ ಹಳಾಗ್ ಹೊಗುತ್ತೆ. ಆದ್ರಿಂದ ಬರೋ ರೇಡಿ ಡಿಯೆಷನ್ಸ್ ಇಂದ
ನೀವು ನೋಡಲೆನ್ ಜಾಸ್ತಿ ಫೋನ್.
ಫೋನ್ ನೋಡ ಓದ್ಬೇಕ್ ನಾವ್ ಇವಾಗ ಫೋನು ಇಲ್ಲ ಲ್ಯಾಪ್ಟಾಪು
ಹ್ಮ್
ಏನಿಲ್ಲ ಅದಕ್ಕಂತಾನೇ ಕನ್ನಡಕ ಹಾಕೊಳದು ಸ್ಪೆಕ್ಸು. ಮತ್ತೆ ಫೋನ್ ನೋಡೇ ಓದ್ಬೇಕ್ ಏನ್ ಮಾಡಕ್ ಆಗಲ್ಲ.
ಮತ್ತೆ ಬನ್ನಿ ನಮ್ ಕಡೆ ವಾತಾವರಣ ಚೆನ್ನಾಗೈತೆ ಇವಾಗ ಬಿಸ್ಲಿಲ್ಲ ಏನಿಲ್ಲ.
ಟ್ರಿಪ್ಪಿಗೆ ಹೋದಾಗ ಬರ್ತೀನಿ
ಟ್ರಿಪ್ಪಿಗ ಹೋದಾಗ ಅವಾಗ ಟ್ರಿಪ್ ಪ್ಪ ಅಂತ ಬಂದಿರ್ತೀರ ಸುಸ್ತಾಗಿರತ್ ಮತ್ತೆ ಮತ್ತೆ ನಿಮ್ ಮನೆಗೆ ಹೋಗ್ತೀರ
ಹಾ
ಇಲ್ಲಿಗಂತನೇ ಬರ್ಬೆಕ್ ಕು ಅಂದ್ರೆ ಇರಕಾಗ
ಹಾ ಎಕ್ಸಾಮ್ಸ್ ಆದ್ಮೇಲೆ ಬರ್ತೀವಿ
ಹ್ಮ್ ಎಷ್ಟ್ ದಿನ ಇರುತ್ತೆ ನಿಮ್ಗೆ ಎಕ್ಸಾಮ್ಸು
ಪಿಫ್ಟೀನ್ ಡೇಸ್
ಹ ಎಷ್ಟು ವಿಷಯಗಳೆಷ್ಟು
ಸೆವೆನ್
ಸೆವೆನ್ ಅಲ್ಲಿ ಎಷ್ಟು ಮುಗ್ತಿ ಇವಾಗ
ಎರಡ್ ಮುಗಿತು.
ಹ್ಮ್ ಹ್ಮ್ ಇನ್ನು ಐದು ಅಂದ್ರೆ ಮಿಡ್ ಡೆಲ್ ಎಲ್ಲಾ ಗ್ಯಾಪ್ ಇರುತ್ತ ಓದಕೊಳ್ಳೋಕೆ.
ಹ್ಮ್ ಗ್ಯಾಪ್ ಇರುತ್
ಹ್ಮ್ ಹ್ಮ್ ಏನ್ ಬರಿ ಥಿಯರಿ ಎಕ್ಸಾಮಾ ಏನ್ ಪ್ರಾಕ್ಟಿಕಲ್ ಏನಾದ್ರೂ ಇರುತ್ತ.
ಪ್ರ್ಯಾಕ್ಟಿಕಲ್ ಏನಿಲ್ಲಾ ಥಿಯರಿನೇ
ಹ್ಮ್ ಜಾಸ್ತಿ ಬರೆಯೋದಿರುತ್ ತ್ತಲ್ಲ ನಿಮ ಹಾ ಸಲ್ಲಿ
ಜಾಸ್ತಿ ಬರ್ ಬರಿಬೇಕು ಮಾರ್ಕ್ಸೇ ಕೊಡಲ್ಲ.
ಅಹ್ ಹ್ ಹ ಎಷ್ಟು ಅಂದ್ರೆ ಇವಾಗ ಹತ್ ಮಾರ್ಕ್ಸ್ ಪ್ರಶ್ನೆ ಇದ್ರೆ ಎಷ್ಟ್ ಪೇಜ್ ಬರಿತೀರ?
ಟೆನ್ ಮಾರ್ಕ್ಸ್ ಈಗಿ ತ್ರೀ ಪೇಜ್. ಫಿಫ್ಟಿನ್ ಮಾ ಹ್ಮ್ ಬರೀ ಲೇಬೇಕು ಫಿಫ್ಟೀನ್ ಮಾರ್ಕ್ಸ್ ಸಿಗೇ ನಾಕೂವರೆ ಪೇಜ್.
ಹ್ಮ್ ಕಂಟೆಂಟ್ ಇರುತ್ತೋ ಬಿಡುತ್ತೋ ಬರಲೇಬೇಕು ನಾಲ್ ಕೊರತೇಜು
ಹ ಫೈವ್ ಮಾರ್ಕ್ಸಿಗೆ ಒಂದೂವರೆ ಪೇಜು
ಹ್ಮ್
ಇಷ್ಟು ಬರಿಬೇಕ್ ನಾವು ಇಷ್ಟ್ ಬರ್ದ್ರುನು ಮಾರ್ಕ್ಸೆ ಕೊಡಲ್ಲ.
ಜಾಸ್ತಿ ಯಾದ್ ಟೈಮ್ ತಗೊಳತ್ ಅಂದ್ರೆ ಬರಿಯಕ್ಕೆ.
ಹಾ
ಬೇಗ್ ಬೇಗ್ನೆ ಬರಿಬೇಕು. ಅಂದ್ರೆ ಬರಿಯಕ್ ಆಗ
ತ್ರೀ ಅವರ್ಸ್ ಅಷ್ಟೇ ಟೈಮ್ ಇರುತ್ತೆ.
ಹ್ಮ್
ಅಷ್ಟ್ ಬರಿಬೇಕು.
ಅ ಎಷ್ಟ್ ನಿಮಿಷ ಆಗತ್ತೆ ನಿಮ್ಗ್ ಒಂದು ಅಂದ್ರೆ ಒಂದ್ ಮೂರ್ ನಾಲ್ಕ್ ಪೇಜ್ ಬರಿಬೇಕಂದ್ರೆ.
ಅದೆಲ್ಲ ನೋಡಿಲ್ಲ ನಾನ್
ಸುಮ್ನೆ ಬರಿಯೋದು ಒಟ್
ಹ್ಮ್ ಹ್ಮ್
ಮಿರಲ್ಲ ಸ್ಟೆಪ್ ವೈಸ್ ಇರುತ್ತೆ. ಅಂದ್ರು ನಾವು ಪೇಜ್ ತುಂಬಿಶ್ ಬರ್ ಅದಕ್ಕಾದ್ರೂ ಮಾರ್ಕ್ಸ್ ಕೊಡ್ತಾರ ಏನು ಅಂತ.
ಹ್ಮ್
ಮತ್ ಇವಾಗೇಏನ್ ಓದ್ಬೇಕಾ ಏನು ಅಡ್ಗೆ ಊಟ ಮನ್ಕಳೋದು
ಹ್ಮ್ ಅಡ್ಗಿ ಮಾಡಿ ಊಟ ಮಾಡಿ ಮಕ್ಕೋಬೇಕು ನೈಟ್ ಓದ್ಬೇಕು
ಹಾ ಹಾ
ಹ್ಮ್
ಬೆಳಿಗ್ಗೆದ್ದು ಎಲ್ಲ ಓದಲ್ಲ ರಾತ್ರಿನ ಓದದ
ಬೆಳಗ್ಗೆ ಎಲ್ಲ ಹೋದಲ್ಲ ನೈಟ್ ಮಧ್ಯಾಹ್ನ ಹಿಂಗೆ ಓದೋದು
ನಿದ್ದೆ ಬಂದ್ರೆ ಮಲ್ಕೊಂಡು ಬಿಡದು.
ಹ್ಮ್
ನಿದ್ದೆ ಬಂದ್ರೆ ಓದ್ಬೇಕಾದ್ರೆ ಮಲ್ಕೋ ಬಿಡೋದು.
ನಿದ್ದೆ ಬಂದ್ರೆ
ಮಲ್ಕೊಂಡ್ ಬಿಡೋದ ಅವಾಗೆ ಬುಕ್ ಎಲ್ಲಾ ತಗ್ದಿಟ್ಟಿ
ಹಾ
ಹ್ಮ್ ಎಷ್ಟ ಗಂಟೆ ತನ ಓದ್ತೀಯಾ ರಾತ್ರಿ
ರಾತ್ರಿನ ಹನ್ನೊಂದ್ರತನ ಅಲೋ ಹಲೋ ಹಲೋ
ಹಲೋ
ಹಾ
ಇವಾಗೇನ್ ಅಡ್ಗೆ ಮಾಡ್ತೀಯಾ.
ಹಾ ಅಡ್ಗೆ ಮಾಡ್ತೀನಿ.
ಹಾ ಸರಿ ಹಾಗಿದ್ರೆ
ಹ್ಮ್